ಹಲೋ ಹಾ ಹಲೋ ಹಾ ಆರಾಮ. ಮ. ಹಾ ಆರಾಮ್ ನೀ ಮಾಡ. ಹಾ.
ಮತ್ತ.
ಮತ್ತೇನಿಲ್ಲ. ಚಹಾ
ಚಾ ಆಯ್ತ ಮತ್ತ ಮತ್ತೇನಂತೆ.
ಇ ಕಾಲೇಜ ಅದು ಹೆಂಗೆಗ ಐತೆ
ಚಲೋ ಆದ ನಿಂದು ಹ್ಮ್ ಹಂಗೆ ಚಲೋ ಆತ ಹ್ಮ್ ಮತ್ತ ಮಳಿ ಬೆಳಿ ಹೆಂಗ ನಡದಾದ ಕಾಲೇಜ ಇದ ರಾಯಚೂರ್ ಹ್
ರಾಯಚೂರ
ಹ್ಮ್ ರಾಯಚೂರು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕಾಲೇಜ್ ಅದೇ ಹ್ಮ್
ಹ ಹೆಂಗದ ಲೆಕ್ಚರ್ಸ್ ದು
ಹಾ
ಲೆಕ್ಚರ್ಸ್ ಯಂಗ್ ಅದಾರಪ್ಪ ಅಂದೆ ಟೀಚರ್ಸ್
ಟೀಚರ್ ಹಂಗೆ ಅದಾರ ನಿಮ್ದು
ನಮ್ದು ಇಲ್ಲಿ ಕ್ಯಾಟ್ ಇದು ಅದರ ನಮ್ದ ಇಲ್ಲಿ ಶಾಪೂರ್ ಕಡೆ
ಹ ಆರಾಮ್ ಇದಿಯಲ್ಲ
ಹಾ ಆರಾಮ್ ನೀ ಆರಾಮಲಾ
ಹ್ಮ ಆರಾಮನಿ
ಊಟ ಆಗೇತಿ ನಿಂದ
ನಂದು ಆಗೇತಿ
ಹ್ಮ ಹ
ಮತ್ ಮತ್ತ ಮಳಿ ಬೆಳಿ ಹೆಂಗದ
ಮಳಿ ಈಗೇನಾಗಿಲ್ಲ ಎರಡ್ ದಿವ್ಸದಿಂದ ಆಗಿತ್ತು
ಹಾ ಮತ್ತ ಬಿಸಲ್ಲ ನಮ್ದು ಮಳಿ ನಡದದ ನಿನ್ನೆ ಆಗೇತ್ತ ನಿನ್ನೆ ನಿನ್ನೆ ರಾತ್ರಿ ಒಂದ್ ಇಟ್ ಆಗತಿ ಬೆಳಿಗ್ಗೆ ಒಂದ ಇಟು ಆಗೈತಿ
ಹಾ
ಹ್ಮ್ ಮತ್ತೆ ಇವತ್ತು ಬಿಸಿಲು ಕಂಡ
ಇಲ್ಲಿ ಇಲ್ಲಿ ಹಂಗೆ ಬಿಸಲೈತಿ ನೋಡು
ಏ ಬಾಳ್ ಬಿಸಿಲಾದ್ ನಿಮ್ ಕಡೆ.
ಇಲ್ಲಿ ಬಾಳ್ ಐತಿ.
ಆಳದ್ ಬಿಸಲ. ಮೂವತ್ ಮೂವತ್ ಡಿ ಡಿಗ್ರಿ ಶೆಲ್ ಮೂವತ್ತೈದೆ ನಲ್ವತ್ ನಲ್ವತ್ ಡಿಗ್ರಿ ಸೆಲ್ಸಿಯಸ್ ಅದ.
ಹ್ಮ್
ಈ ಬಿಸ್ಲು ಈ ಬಿಸ್ಲಿಗಿ.
ಹ್ಮ್ ಹ್ಮ್
ಹ್ಮ್ ಬಂತ್ರ ಡೇಂಜರ್. ಈ ಸತಿ ಮಳಿ ಬರಾಂಗ್ ಕಾಣತ್ ಕಂಡಾಪುಟಿ.
ಹಾ ಮಳಿ ನೋಡ್ಬೇಕು ರಾತ್ರಿ ಆಗ್ ಕಿರ್ಬೇಕ.
ಹ್ಮ್
ಇನ್ನ ಬಿಸ್ಲ ಐತ್ ನೋಡ ಈಗ ಇಷ್
ಹ್ಮ್ ಗಿಡ ಅವೇನ್ ನಿಮ್ ಕಡೆ. ಹಲೋ ಹ್ಮ್ ಯಾವ್ ಯಾವ್ ಗಿಡ ಅವ. ಯಾವ್ ಯಾವ್ ಗಿಡಾವ್.
ಬೆಂಗ್ ಗಿಡ ತೆಂಗಿನ್ ಗಿಡ. ಬಾದಾಮ್ ಗಿಡ ಅಶೋಕ್ ಗಿಡಾ ಮಾವಿನ್ ಗಿಡ. ಪೇರಣೆ ಗಿಡ.
ಹ್ಮ್ ಬಾಳ್ ಗಿಡ ಅದಾವ್ನಾಗ. ನಮ್ಮ್ ಕಡೆನು ಅದಾವ್ ಇವೆ. ಬಾಳಿಕೈ ಗಿಡ ಬೇರು ಕೈಗಿಡ. ಅಲ್ಶಿನ್ ಕೈ ಗಿಡ ಮತ್ತ ಇದು ತೆಂಗಿನ್ ಕೈ ಗಿಡ. ಮತ್ತಿನ ಕಂಡಪುಟಿ ಗಿಡ ಅದಾವ್ ಗಿಡ ಹೇಳ್ಕೊತದ್ರ ಲೈನ್ ಲೈನ್ ಕಂಡಪುಟ್ಟಿ ಕಂಡಪುಟ್ ಅದಾವ್ ನೋಡ್ ಗಿಡ. ಹೂವಿನ್ ಗಿಡನೊ ಅದಾವ್ ಇಲ್ಲಿ. ದುರಂತಾದ ದುರಂತ. ಕಮ್ಲ್ ಕಮಲ್ದ್ ಹೂವ. ಮತ್ತ ದಾಸ್ವಾಳ ಚಂಡೂವ ಮತ್ತೆ ಇನ ಕಂಡಪುಟ್ಟಿ ಕಂಡಪುಟ್ದುವು. ಹೂವಿನ್ ಗಿಡಾತ್ರ. ಹ್ಮ್ ಮತ್ ಏನಾದವ್ ನಿಮ್ ಅಂತಕ್ ಮತ್ತ.
ಏನಿಲ್ಲ ಈ ಕಡಿನ್ ಬೆಳಿದೆನ್ ಇದಿಲ್ಲಾ ಇಲ್ಲಿ ಮಾರಾಕ್ ಬಂದಿರ್ತರ.
ಹಾ ಕಲಂಗ್ಡಿ. ಹ ಮತ ಪೇರುಕಾಯಿ ಅವೆಲ್ಲ.
ಹಾ
ಮತ್ತಿದು. ಏನಪ್ಪ ಹೆರನೋ. ಇದು ತರ್ಕಾರಿ. ಪ್ರಕಾರಿ ತರ್ತಾರೆ ನಿಮ್ಮ ಹಾಸ್ ಟ್ಲ್ದಾಗ.
ಹಾ ತರ್ತಾರ ಮತ್ ಪಲ್ಯ ಮಾಡಾಕದು ಬೇಕಲ್ಲ.
ಪಲ್ಯ ಮಾಡ್ತಾರ.
ಬದ್ನಿಕಾಯ್ದ ಸಾ ತ್ತ ಕಾಯಿ ಆಲೂಗಡ್ಡಿ.
ಹ್ಮ್
ಕ್ಯಾಬೇಜ್ ಫ್ಲವರ್.
ಹ್ಮ್ ಮತ್ ಗೋಬಿ ಗೋಬಿ ಗೋಬಿನ್ ತರ್ ತರನ್.
ಗೋಬಿ
ಹ್ಮ್ ಆ ರೈಸ. ರೈಸ ಸಾರ ನಮ್ ಕಡೆನು ಇದೇ ನೋಡು ತರ್ಕಾರಿದಾಗ ಹೀರಿಕಾಯಿ ಹೀಗಿ ನಮ್ದ ಹೇತ ನೋಡು ಹೀರಿಕಾಯಿ ಹಾಗಲ್ಕಾಯಿ. ಇ ಸೌತಿಕಾಯಿ ಪಡ್ವಲ್ಕಾಯಿ. ಮತ್ತ ಬೆಂಡಿಕಾಯಿ ಆಲೂ ಗಡ್ಡಿ ಆಲೂಗಡ್ಡಿ ಮತ್ತೆ ಮತ್ತ ಇವು ಹಿರಿಕಾಯಿ ಸೌಂತನ್ಕಾಯಿ ಸಾರ ಸಾರ ಅಂತರ ಇಬಡದು ನೀರಾ ನೀರಗಿರ್ತದ
ನಮ್ದು ಹಂಗರು ಒಟ್ಟೆ ಏನು ಇರುದಿಲ್ಲ ಅದ್ರ ಬ್ರ ಟಮಾಟೆ ನೀರು ಅಷ್ಟೇ ಇರ್ತದ ಹ
ಚಪಾತಿ ಅಂತರ ಅರ್ಧ ಮೂರ್ದ ಸುಟ್ಟಿರ್ತಾರ ಹ ಆರ್ಧ್ ಮುಕ ಸುಟ್ಟಿರ್ತಾರ ಚಪಾತಿ ಹಸಿ ಬಿಸಿ ಪಲ್ಯ ಮಾಡಿರ್ತಾರ ಮತ್ತೆ ಮತ್ತೇನಂತೆ
ಮತ್ತೆ ನಿಲ್ ನೋಡು ಖಾಲಿ ನಿಮ್ದ ನೀವು್ ಹೇಳ್ಬು ಏನು ಹೇಳ್ಸರಿ
ಏನೆಲ್ಲ ಕೂತ್ಿದೆ
ಹಾ ಇದು ಇಲ್ಲಿಗದು ಕರ್ ಕಮ್ಮಗರುತಾರೆನು
ಇಲ್ಡೆ ಕ ಮದ್ಲಿ ಕರ್ೊಂಡು ಹೋಗ್ೀರಪ್ಪ ಪಶ್ಚಿಮದಾಗ
ಹಾ ಏನೇನ್ ಹಾಕಿದ್ರಿ ಹೊಲ್ದಾಗ
ಇದು ಇಲ್ಲಶಿಂದ ಮೂರು ಕಿಲೋಮೀಟರ್ ಅದು ಇದು ಅಲ್ಲ ಬೀಲ್ಡ ಫೀಲ್ಡ್ ವಾಗ ಮಕ್ಕಿತ್ತನೆೆ ಹಾಕಿದ್ರು ಮತ್ತ ಸ ಸೂರ್ಯಪ್ಪಾನ ಮತ್ತ ಇದು ಹ ಮತ್ತೇನೋ ಹಾಕಿದಾರಪ್ಪ ಏೋ ಮೂರ್ ನನಾಕಕ್ ಗೊತ್ತ ನನಗೂ ಹಾಕಿದ್ರು ಅಲ್ಲಿ ಇದು ಕುರಿಗಳು ಕುರಿಗಳುದಪ್ಪ ಕಂಡಪಟ್ಟ ಕುರಿಗಳು ಎಮ್ಮಿ ಹ ಕುರಿಗಳು ಹಾಲು ಕೊಡ್ತಾವ ಎಮ್ಮಿಗಳು ಹಾಲು ಕೊಡ್ತವು ಹಾಲ್ ಲಕ್ಷ ಡೈರಿ ಫಾರ್ಮ್ ಹ ಡೈರಿ ಫಾರ್ಮ್ ಮಾಡ್ತ ತ್ರ ಹಾಲು ಹಾಲ್ ಮಾರತಾರ ಹಾಲ್ ಮಾರಿ ರಕ್ಕತ್ತಾರ ಹ್ಮ್
ಸರ್ ಏನಲ್ಯ ಹ ಹಾ ಹಾ ಐತಿ
ಹ ಮತ್ತೇನಂತಪ್ಪ ಏನ ನಮ್ ಕಡೆ ಏನ ಲ್ಲ ಬರಿೀ ಬಿಲ್ಡಿಂಗ್ ಮ ಬಿಲ್ಡಿಂಗ್ ಗಿಡ ಗಿಡ ಇಲ್ಲ ಏನ ಇಲ್ಲ ಉಪ್ಪಿಗೆಲ್ಲ ಏನು ಇಿಲ್ಲ ಸುಮ್ ಹೆಸರಿ ಗಟ್ಟೆ ಕಾಲೇಜು ಹಾ ಮತ್ತೆನ್ ಹೇಳಕ್ ಬರ್ಲ ಇಲ್ಲ ಅಂತ ಹತ್ರ ಒಬ್ರುಗಿಂತ ಒಬ್ರು ಡೇಂಜರ್ ಅದರ ಡೇಂಜರ್
ಹೌದು
ಸರ್ ಸರ್ಗಳು ಬಾಳ ಡೇಂಜರ್ ಅದರಿಲ್ಲಿ ಮಾರ್ಸ್ ಮೇಲ್ ಮಾರ್ಸ್ ಕಟ್ ಮಾಡ್ತಾರ ಕಂಡ ಪುಟ್ಟ ಡೇಂಜರ್ ಮನುಷ್ಯರ್
ಹ್ಮ
ಹ್ಮ್ ಹ್ಮ್ ಮತ್ತೆ ಎನ್ ಎಸ್ ಎಸ್ ಕ್ಯಾಂಪಪ್ ಆಯ್ತೇನ್ ನಿಮ್ದು
ಹ್ಮ ಮೂಗದೈತಿ
ನಮೂರಗ ಹತ್ರ ಇವಾ ಸರ್ಸ್ಟ್ರಿಕ್ಟ್ ಇದ್ದ ಪೂಲ ಸರ್ ಏನ್ ಹೇಳತ್ತತಿ ಕಂಡಪುಡಿ ಸ್ಟ್ರಿಕ್ಟ್ ಇದ್ದ ಮೇಡಮ್ ಸ್ವಲ್ಪ್ ಲೂಸ್ ಇದ್ಲು ಅಡಗೆ ನಾವ್ ಮಾಡ್ಕೊಳ್ಳುದು ನೋಣ ಅಡಗೆ ನಾವ್ ಮಾಡ್ಕೊಳ್ಳೋದು ನೋ ಅದು
ಏನೇನ್ ಮಾಡಿದ್ರಿ
ನಾಷ್ಟ ಮತ ಬೆಳಿಗ್ಗೆ ನಾಷ್ಟ ಮಾಡಿದೆವು ಮಧ್ಯಾಹ್ನ ಊಟ ಚಂಜಿಗಿ ರಾತ್ರಿನೂ ಊಟ ಮಧ್ಯಾಹ್ನ ಇದು ಚಂಜಿಕ್ ಸ್ನಾಕ್ಸ್ ಇದು ಸ್ನಾಕ್ಸ್ ಸ್ಕೊಡ್ತರಪ್ಪ ಸ್ನಾಕ್ಸ್ದಾಗ ಚಾ ಇದು ಒಂದೊಂದು ದಿನ ಬಿಸಿ ಊಟ ಅಲ್ಲಿ ಇದಕ್ಕ ಹೋಗಿದ್ವಿ ಬೆಂಡೆ ಬೆಂಬಲೀಗೆ ಅಲ್ಲಿ ಬೆಂಡೆ ಬೆಂಬಳಿಯಾಗ ಎಲ್ಲಿ ಮುರಾರ್ಜಿ ದೇಸಾಯಿ ವಸ್ತಿನಿಲ್ಲದಾಗಿದ್ದವು
ಹಾ
ಹ್ಮ್ ಅದೇ ಯವು ಅದಕ್ಕೆ
ಇನೇನ್ ಮಾಡ್ಸಿದ್ರಿ ಹಾ
ಚಿಕನ್ ತಿಂದೆವು ಮತ್ತೇನಿಲ್ಲ ಮತ್ತ ಅಟ್ಟೆ ಆಯತ್ತು ನಿಮ್ದ ಎಲ್ಲಿ ಇತ್ತು ನಿಮ್ದ ಎಲ್ಲಿ ಕರ್ಕೊಂಡು ಹೋಗಿದ್ರು
ನಮ್ದ ಅಲ್ಲಿ ಈಗ ಒಂದು ಯಾವ ಕಡೆ ಕರ್ಕೊಂಡ ಹೋಗಿದ್ರು ಎಲ್ಲೂ ಅಲ್ಲಿ ನಾವು ಎಲ್ಲಾ ನಾವೇ ಮಾಡುದ.
ಹ್ಮ್
ಅಡುಗನು ನಾವೇ ಮಾಡುದ ಎಲ್ಲಾದೆಲ್ಲ ಕ್ಲೀನ್ ಮಾಡ್ಸಿದ್ರೆ.
ಸ್ವಚ್ಛ ಮಾಡಸಿದ್ರ ಸ್ವಚ್ಛ ಹ್ಮ್.
ಸ್ವಚ್ ಮಾಡಿ ಅಲ್ಲೆಲ್ಲಾ ಅಡಗೆ ಅದು ನಾವೇ ಮಾಡ್ಕೋದು. ಒಂದು ಆರಾಮ್ ಕ. ಕೊೊಂಡೋಗಿದ್ರೆ.
ಒಂದ್ ವಾರ ನ ನಂಬಲ್ಲಿ ಬರಿೀ. ಮೂರೇ ದಿನ ಕರ್ಕೊಂಡ ಇದ್. ಎರಡ್ ದಿನ ಬಸದಾಗ ಎರಡು ದಿನ ಬಸದಾಗ ಮೂರ್ ದಿನ ಅಲ್ಲಿ ಹೊಸ ತಿನ್ ಇಿಲ್ಲ ಮೂರ್ ದಿವಸ ಹೊಸ ತಿಿನ ಇಿಲ್ಲದ. ವು.
ನಾವವುಮ್ದು ಹಂಗಾಗಿದ್ವಿ ಒಂದ ವಾರ ಅಂತೇಳಿ ನಮ್ ಕಡೆ ಎಲ್ಲಾ ಐದ ಐದನೂರು ರೂಪಾಯಿ ಹಾಕಿಸಸ್ಕೊಂಡು ಅವಾಗೇ ಕರ್ಕೊಂಡ್ ಬಂದ್ರಪ್ಪಾ ಜಲ್ದಿನಿ.
ಹ್ಮ್ ಮುರಾರ್ಜಿ ದೇಸಾಯಿ ವಸತಿ ನಿಲಯ ತಾಲೂಕ್ ಇದು ತಾಲೂಕ್ ಇದು ವಡಗೇರ. ಜಿಲ್ಲಾ ಯಾದಗಿರಿ ಮತ್ತ ಅದು ಬೆಂಡೆ ಬೆೆಂಬಳಿ.
ಹ್ಮ್.
ಹ್ಮ್ ಮತ್ತೆ ನೀವೆಲ್ ನೀವೆಲ್ ಹೋಗಿದ್ರಿ.
ನಾವ ಇಲ್ಲಿ ಶಾಪುರ. ಕಡೆ ಹೋಗಿದ್ದೀವಿ.
ಹ್ಮ್. ಇಲ್ಲಿ. ಈ ನಿಮ್ ನಿಮ್ ಕಡೆ ಗಿಡ ಬಾಳತ್ಲ.
ಹಾ ಗಿಡವರ.
ಹಾ ಹಾವ ಚೋಳ ಪ್ರಾಣಿಗುಳ್ ಬಾಳಾವಲ್ಲ.
ಹಾ ಬರ್ತಾವ್ ಇಲ್ಲಿ ಅಲ್ಲಿ.
ಅಲ್ಲಿಯು ಅದಾವ್ ಕ ಇಲ್ ಕೊಂಡಪಟಿದವ್ ಇ ದೊಡ್ಡ ದೊಡ್ಡ ಕೊಂಡಿ ಹೊಡ್ತಾ ಹೊಡದ್ರೆ ಸಾಯ್ ಬೇಕ್ ನೋಡ್ ಮನುಷ್ಯರ್.
ಮತ್ತ್ ಹೆಂಗೆ ಅವ್ ಬಂದಾಗದು ಏನ್ ಮಾಡ್ತಿರಿ ಮತ್
ಅದ ಏನ್ ಮಾಡಲ್ಲ ಅವ್ಕುರ್ ಕೊಂಡಿ ಮುರಿತವ ಕೊಂಡಿ ಮುರ್ದ ಕಳಿಸ್ತಿವ.
ಕೌ ಕಡ್ಯಲ್ ಏನ್ ಕೊಂಡಿ ಮುರಿತ್ ನಂದೆ.
ಕಂಡಿ ಮುರಿತ್ನ್ಯ. ಕುರಿಂಕೆ. ಕಡ್ಯಲ್ವ್. ಕಡೆಯಾರ ಏನು ಮಾಡಲ್ ಅವ್ ಮನುಷ್ಯ ಬಾಳ ಏ ಮನ್ಷರಿಂದ ಮನ್ಷರಿನ್ ನಂಬ್ಲಿಕ್ ರೆಡಿ ಪುಗರೆ ಪ್ರಾಣಿಗಳ್ ನಂಬಕ್ಕು ಹ್ಮ್. ಮತ್ ಮತ್ತ್ ಮತ್ತೆ ಯಾವ್ಯಾವ ಪ್ರಾಣಿ ಸಿಗ್ತ ಬೆಕ್ಕ. ಇ ಫಿರಿ ಮನ್ನೇ. ನೀವ್ ಇನ್ ಬೆಕ್ಕಾ.
ಬೆಕ್ಕ ನಾಯಿ ಬೆಕ್ಕಿಲ್ಲ ನಾಯಿ ಸಾಕ್ಯರ.
ನಾಯಿ ಸಕ್ಯರ, ಆ ನಾಯಿಗೆ ದಿನ ಚಿಕನ್ ಮಟನ್ ಹಾಕ್ಬೇಕೇನ ತತ್ತಿಗಿತ್ತಿ ಹಾಕ್ಬೇಕು.
ಏ ಏನು ಆಕಲ್ ಆವ್ಕ್ ಸುಮ್ಮ್ ಮಸ್ತಾಗಿ ಉಳಿದು ತಿಂದಿರ್ತಾವ್ ಪಾಪವು ಹಾ ಹ ಹಾ ಅವ್ ಕ್ಯಾಕ್ ಚಿಕನ್ ಇದು ತಂದಾಕಬೇಕು ನಮ್ಗ ಚಿನಾಕಿಲ್ ಚಿಕನ್ ತತಿ ಹಾ.
ಹೌ ಹ. ಹೌದಿಲ್ಲ. ಮತ್ತೇನ್ ಅಂತಿಯಪ್ಪ.
ಮತ್ತೆ ಇನ್ ನೋಡೆ ಎಕ್ಸಾಮ್ ಅದು.
ಎಕ್ಸಾಮ್ ಈಗ ನಡ್ದಾವ್ ನೋಡು ಎಡ್ ಮುಗ್ದಾವ್ ಎಡ್ ಎಕ್ಸಾಮ್ ಮುಗ್ದಾವು ಇನ್ನ್ ನಾಕ್ ಎಕ್ಸಾಮ್ ಅದಾವ್.
ಹಾ.
ಹ್ಮ್. ಕೃಷಿ ನಾ ನ ಎಲ್ ಅದಿನ್ ಕೃಷಿ ವಿಶ್ವವಿದ್ಯಾಲಯ ರಾಯ್ಚೂರು.
ಹಾ.
ನೀ ಯಲ್ಲಿದಿ.
ನಾಯನ್ಗುಡಿ.
ಹ್ಮ್ ಮತ್ತ.
ಮತ್ ತ್ತ ಹೇಳ್ಬ ಕು ಯಾವಾಗ್ ಬರ್ತಿರ್ ಊರ್ ಕಡೆ. ಸೂಟಿ ಆದ ಯಾವಾಗ್
ಸೂಟಿನ ನೋಡ್ಬಬೇಕಪ್ಪ ಸೂಟಿನ ಕೊಟ್ಟಿಲ್ಲ ಕಾಮನಪ್ ತಬಬೇಕಕ್ನತ್ತ ಇಗ ಒಬ್ಸರು ಕೊಡಲ್ಲಗ್ಯಾನ. ಅವನ್ ಹೆಸರ ಪ್ರಜ್ವಲ್ಲ ಗೋ ಪ್ರಜ್ವಲ್ಲಿ ಜೀ ದಾಡಿ ಅಂತ ಅದನ. ಕೊಡಲಾಗ್ಯಾನ್ ಸರ್ ಸರ್ ಪ್ರಜ್ವಲ್ ಜಿ ದಾಡಿ ಅವ್ನಿಗ್ ಪ್ರೀತಿನ್ ಚೆಚ್ಚ ಅಂತ ಹೇಹೋ.
ಹಾ.
ಅತ್ತು ಸುಮ್ಮ ಆಮೇಲೆ ತನೆ.
ಹಾ.